ಏನ್, ಮಾಡ್ತಿದ್ದೀರಾ? ..
ಹ್ಮ್, ಯತ. ...
ಟೀ, ಕಾಫಿ, ಆಯ್ತು! ಆವಾಗಲೇ, ನಿಮ್ದು. ..
ಹ್ಮ್, ಆಯ್ತು, ಮತ್ತೆ, ಚಿರುಮುರಿ. ..
ನಿಮ್ದು, ವಾಯ್ಸ್, ಬ್ರೇಕ್, ಆಗ್ತಿದೆ ಯಾಕೋ? .. ಹಲೋ .. ಹಲೋ .. ಕೆಲ್ಸ, ಆಗತ್ತೇನಿಲ್ಲ? .. ಹಲೋ ..
ಹಾ ..
ಹಲೋ ..
ಹಲೋ ..
ಕೇಳುಶಕಾತ, ಇದೀನಿ, ನೀನು, ಹೇಳೋದು? ..
ಹಾ, ಕೇಳಿಸ್ತದೇ? ..
ಹ, ನೀನ್ ಮಾತಾಡೋ, ನೀ ಮಾತಾಡೋತಿ ಹಿಂಗ, ಅಪ್, ಅಂಡ್ ಡೌನ್! ಹೆಂಗ, ಅವಾಗ, ಆಗುತತೀ. .. ಅಂತ, ಅಂದಿಲ್ಲ, ಕಡಿಮೆ, ಜಾಸ್ತಿ. ..
ಅದೇ, ಇಷ್ಟು, ಜನ ಮಾತಾಡುವಾಗ! ಯಾರ್ ಜೊತೆ ಮಾತಾಡಿದ್ರು? .. ತರ, ಏನಿಲ್ಲ ಅಂದೆ? ..
ಓ, ಹೌದೇನಾ? .. ನಾ, ಮತ್ತೆ, ಈಗ್, ಕಾಲ್ ಮಾಡ್ದಾಗ! ಏನುಕೈ, ಹಂಗ ಆಗತೈತಿ? ..
ಹ್ಮ್
ಮತ್ತೆ ಏನ್ ಮಾಡ್ತಿದ್ವಿಷ್ಟೊತ್ತನ ಅಯ್ಯೋ ಗೊತ್ತಿಲ್ಲ ನಾ ಹೊರಗ ಹೋಗಿಲ್ಲ ಬರೀ ಮನ್ಯಾಗ ಮಕೊಂಡೇನಿ ಇವತ್ತ
ನೀಮಳಿ
ಮಳೆ ಆದತ್ ಸಾಯಂಕಾಲ ಜೋರಾಗಿ
ಓ ಹೌದೇ ಏನ್ ಚಛಲೋಅಲ್ಲ ಮತ್ತ
ಏ ಅದು ನೆಕ್ಸ್ಟ್ಡೇ ಬಿಸಿಲ್ ಬಿತ್ತ
ಓ ಹೋ ಹ ಮಳೆಯಾದ್ರ ಆತ ಚಲೋ ಅದು
ಹ್ಮ್
ಮತ್ತೆ ಏನ್ ಮಾಡತಿದ್ದ ಎಷ್ಟೋತನಕ
ಏನಿಲ್ಲ ಸುಮ್ಮನೆ ಚಂದ್ರನ್ ನೋಡ್ಕೋತ ನಿಂತನ್ ಮ್ಯಾಲ
ಹ್ಮ್ ಹ್ಮ್ ಹ್ಮ್ ನಾನು ಇನೊಂದ್ದ ಸ್ವಲ್ಪ ಆದಮ್ಯಲ್ ಕೂಡ ಒಂದ್ ಕಾಲ್ ಬರುತ್ತಾ ತಂಗಿ ಕಡಿಂದ
ಹ್ಮ್
ಹ ಮಾರ್ಕೆಟ್ ಹೋಗ್ಬೇಕಂತ ಐತಿ ಯಾಕೆ ಆಲ್ರೆಡಿ ಮಾರ್ಕೆಟ್ ಒಳಾಗ್ ಆದಾಳ ಈಗ ಬೆಳಗ್ಗೆ ಇಂದ ಎನಾ
ಶಾಪಿಂಗ್
ಕೆಲ್ಸವಲ್ದ ಯಾಕೋ
ಶಾಪಿಂಗ ಆ
ತಂದಿಲ್ಲ ಆ ಅಕ್ಕ ಅವ್ರ ಜೊತೆ ಹೋಗಿದ್ದಾಳ ಅಕಿ ಅಂದ್ಲ ನಾನ್ ಫೋನ್ಸ್ತೀನಿ ನಿನ್ ಅವಾಗ್ ಬಾ ಅಂತ ಅಂದಲ
ಹ್ಮ್
ಅವ ಇನ್ನ ನಾ ಇನ್ನ ಹಚ್ಚಲಿಕ್ಕೆ ಮಾರ್ನಿಂಗ್ ಒಂಬತ್ತು ಗಂಟೆ ಹೋಗ್ಯಳ
ಶಾಪಿಂಗ್ ಹಂಗಾದ್ರ
ಅರ್ಧ ದಿನ ಮನ್ಯಾಗ ಏನೇನು ಕೆಲ್ಸ ಇದು ಅಂತ ಅಕ್ಕಗಳ ಜೊತೆ ಆ ದಿನ ಮನ್ಯಾಗ ಆಮೇಲಿ ಮಧ್ಯಾಹ್ನ ಫೋನ್ ಹಚ್ಚಿದ್ದ ನಾವು ಬಿಡಕ್ ಬರ್ತೀನ ಅಂತಂದ್ರ ನಂಗ್ ಆಗೋದಿಲ್ಲ ಈಗ ಅಂತಾನಿ ನಾನ್ ಸೊ ಮಧ್ಯಾಹ್ನ ಹೋಗಿದಾರ ಇನ್ನ ಮುಗುದಿಲ್ಲ
ಹ್ಮ್ ಅಂಟಿನೂ ಹೋಗಿದ್ದಾರಾ
ಇಲ್ಲಿಲ್ಲ ಅಂಟಿ ಮನ್ಯಾಗದಾಳ ಇಲ್ಲೆಅದಾಳ ಅಂಟಿ ಅಡ್ಗೆ ಅಡ್ಗೆ ಸ್ಪೆಷಲ್
ಅರಾಮಲ
ಏನು ಮೊಹರಮ
ಹ್ಮ್
ಅದಕ್ಕೂ ನಮಗೆ ಎಥ ಸಂಬಂಧ
ಬಲ್ಲ
ಅರ್ಥ ಆಗ್ಲಿಲ್ಲ
ಹಬ್ಬ ಹಬ್ಬ ಅಲ್ಲಾ
ಅದ ಮುಸ್ಲಿಮ ಸಬ್ಬ ಅಲ್ಲದು
ಹ
ಹ್ಮ್ ಹ್ಮ್ ಹ್ಮ್ ಅಲ್ಲಿ ಏನಾರರು ಸ್ಪೆಷಲ್ ಇರ್ಬೋದಂದ್ರರು
ಹ್ಮ್ ಒಬ್ಬೊಬ್ಬರು ಮಾಡೋ ಹಿಂದಸ ಮಾಡ್ತಾರ
ಓ ಹೌದೇನಾ
ಹ್ಮ್
ನಂಗಂತ್ರು ಗೊತ್ತಿಲ್ಲಪ್ಪಾಯ್ತಾ
ಹ್ಮ್ ಮತ್ತೆ ಅಲ್ಲಿ ಆಕ್ಚುಲಿ ನೀನೊಂದು ಇದ
ಏನ್ ಹೇಳು
ಹಂಗ ಫೋಟೋ ಕ
ಅದ್ಯಾಕೋ ವಾಯ್ಸ್ ಸ್ಲೋ ಕಸ್ ಆಯತ್ನಿಂದ ನಂಗೇಏನ ಕೇಳೋವ ಅತ
ಆಕಾಶದ್ದೆಲ್ಲ ಫೋಟೋ ಕಳಸ್ತಿದ್ದೆಲ್ಲ
ಹಾ
ಅದೇ ಟೈಪ್ ಅರದ ಇಿಲ್ಲ ಎಲ್ಲ ಮೂೋಡ
ಓ ಹೌದೇನಾ
ಹ್ಮ್
ಆಮೇಲೆ ನೀವ ಒಂದ್ ಕ್ಲಿಕ್ ಮಾಡಿ ಕಳ್ಸ ನೋಡುನು
ಹ್ಮ್ ಬಂದಂಗ ಮಾಡಿ ಕಳಿಸತೇನೆ
ಹಾ ಮತ್ತ ಫುಲ್ ಗಾಳಿ ಅನ್ಸತ್ತ ಅಲ್ಲಿ ತಾಂಡ್ ಗಾಳಿ
ಇಲ್ಲ ಮೀಡಿಯಂ
ಓಕೆ ಅಂದ್ರೆ ಕಲ್ಳ ಕೆಸ ಆಗತ್ತ ಅದಕ್ಕಂದೆ
ಹ್ಮ್ ಸ್ವಲ್ಪ ಸೌಂಡ್ ಗಾಳಿದಲ್ಲ ಹಾ ಟೆರಸ್ ಮೇಲ್ ಬಂದ್ರೆ ಒಂಚೂರು ತಮ್ಮಗಾಗ ಬರ್ತ ಒಳಗಡೆ ಮತ್ತೆ ಮನ್ಯಾಗ ಹೋದ್ರ ಮತ್ತೆ ಸೆಕೆ ಸೆಕಿ ಬಿಸಿಲೆಲ್ಲ
ಬಾಯ್ಸರ ಸರದ ಏನ್ ಮಾಡತ್ತ ಇದಿಷ್ಟ ತನಕ ಖಾಯಲೆನೇ ಕುಂತರ್ಬೇಕಾ
ಹಾ ಏನಿಲ್ಲ ಖಾಲಿನೇ ಇದ್ದೆ
ಮತ್ತೆ ಎಲ್ಲಾರು ಹೊರ ಹೂ ಬರ್ಬೇಕಿತ್ಲ
ಎಲ್ಲಿ ಹೊರಗೆ ಹೋಗೋದು ಮುಂಚಾನೇ ಡ್ರೈವಿಂಗಿಗೆ ಹೋಗ್ಬಾರದು
ಅಷ್ಟೇನೆ
ಹೊರ್ಗಡೆ ಹೋಗೋದಿಲ್ಲ ಹೋದ್ರೆ ಗುಡಗ್ ಹೋಗ್ಬೇಕು ಗುಡ ಒಳಗ ಏನೋ ಪ್ರೋಗ್ರಾಮ್ಸ್ ಅಥವಾ ಏನೋ ಆಥರದ ರಶ್ ಮಂದಿ ಫ್ರೆಂಡ್ಸ್ ಹಂಗ ಏನ ಇರಂಗಿಲ್ಲ
ಓಹ ಕರೆಕ್ಟ್ ಅ ನೀ ಜಾನ ಬಟ್
ಸುಮ್ಮನೆ ಒಬ್ಬರೇ ಹೋಗೋದು ಕುೂತ್ಕೊಳ್ಳೋದು ಆಗ್ತ
ಹಾ ಹಾ
ಗುಡಿಗಳೊಳಗನು ಪೂಜಾ ಅದು
ಹ
ಸ್ವಲ್ಪ ಹೆವಿ ಪೂಜಾ ಅದೇನಾದ್ರು ಇದ್ರ ಗುಡಿ ಒಳಗ
ಫೋಟೋ ಬಿತ್ತಿದೆ ನಂಗ ಗೊತ್ತಿಲ್ಲ ಹಲೋ ಫೋಟೋ ಬಿತ್ತುು ಮಮ್ಮನುಮ್ಮ
ಯಾವ ಪಟ
ಮಾಲಿಂದ
ಹೌದಾ ಏನಾಗಿಲ್ಲಲ್ಲಾ
ಹ ನಮ್ದ ಫ್ಯಾಮಿಲಿ ಫೋಟೋ ಮ್ಯಾಲ ನಂಗ ಬಿತದೆ
ಹ್ಮ್
ಹ್ಮ್
ಏನಾಗಿಲ್ಲಲ್ಲ
ಇಲ್ಲಿಂದ ಏನಾಗಿಲ್ಲ ಅದೇ ಗ್ಲಾಸ್ಸ್ ಫೋಟೋ ಇಲ್ಲ ನಾರ್ಮಲ್ ಫೋಟೋ
ಹ್ಮ್
ಹ್ಮ್ ಮತ್ತೆ
ಮತ್ತೆ ಹೇಳ್ಬೇಕ
ನೀ ಹಳ್ಬೇಕ್ರ
ಹ್ಮ್ ಹ್ಮ್
ಹ ಫುಲ್ ಸ್ಪೀಡ್ ಒಳಗ ಫ್ಯಾನ್ ಇಟ್ಟೇನೆ ಅದಕ್ಕ ಅದು ಬಿದ್ದಿರ್ಬೇಕಕ್ಕ
ಆಕ್ಚುಲಿ ಗಾಳಿ ಜೋರಾಗಬಾರ್ದ ಹಗೆ ಆಗಿರ್ತದೆ ಹ್ಮ್ ನಾಳೆ ಸ್ಯಾಟರ್ಡೆ ಸಂಂಡೇ ನಾಳೆ ಎಲ್ಲೆಲ್ಲಾರಗ ಹೋಗ್ಬೇಕು
ಹಾ ಹಾ ಹಾ
ಹ್ಮ್
ಕಕೊ ಬ್ಬಿಟ್ಟದ
ಹ್ಮ್
ಹ್ಮ್ ಹ್ಮ್ ಅದು ಮುಗಿಸಬಿಟ್ಟು
ಅಲ್ಲ ಏನ್ ಇರ್ತದ ಹೋದ್ರೆ ಜಸ್ಟ್ ಫೋಟೋ ಅಷ್ಟೇ ತಗೊಂಡ್ ಕಳಸ್ತರೋದಿಲ್ಲ
ಹಾ ಯಾಕಂದ್ರೆ ಲರ್ನಿಂಗ್ ಅಷ್ಟಲ್ಲ ಅದೊಂದು ಒಂದ್ ಇದು ಕೊಡ್ತಾರ ಅದ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅಲ್ಲ ಪೇಪರ್ ಒಳಗ ಆರು ತಿಂಗಳಿನ
ಹಿಂಗ ಆಧಾರ್ ಕಾರ್ಡ್ ಇ ಮಾಡಿಸ ಬಂದಾಗ ಹೆಂಗ ಇದು ಕೊಡ್ತಾರ ಅದ್ರಂಗ
ಹಾ ಕರೆಕ್ಟ್ ನೋಣ ಆ ಟೈಪ್ ಇನ್ನ ಕಲ್ಯಾತ ರೀಚೆ ಅಂತ ಹೇಳಿ ಹ್ಮ್ ಸಪೋಸ್ ನಿನ್ ಕಡೆ ಕಾರ್ ಐತ್ತಂದ್ರ ಅಲ್ಲಿ ಹಿಂದ್ ಎಲ್ಲಂದ ಬರ್ಸ್ತಾರಾರ್ ಗೊತ್ತು ಇದ್ರ ಸಂಬಂಧ ಅದು
ಅಂದ್ರೆ ಹಿಂದ್ ಬರೋರು ಮುಂದ್ ಬರೋರು ಎಲ್ಲ ಸ್ವಲ್ಪ ನೋಡ್ಕೊಂಡು ಹೋಗ್ತಾರೆ
ಹ್ಮ್
ಹ್ಮ್
ಮತ್ತೆ
ಮತ್ತೆ ಕಾರಿನ ಏನಾರ ಟಿಪ್ಸ್ ಇವು ಇದ್ವಂದ್ರ ಯಾವ್ದ್ರ್ದ ಏನಾರ ಹೇಳೋದಿತ್ತ ಅವೆಲ್ಲಾ ಹೇಳ್ಕೊಡ ವಷರ ವೈಪರಿಂದ ಮತ್ತೆ ಇದ್ದ ಎಲ್ಲಾ
ಹಾ ಹಾ ಹೇಳ್ತೇನೆ ಹೇಳ್ತನೆ
ಅವೆಲ್ಲ ಏನು ಹೇಳಿಲ್ಲ
ಹ್ಮ್ ಹೇಳ್ತೇನೆ ಅದನ್ನ ಹೇಬಿಡ್ತೇನೆ ಯಾವಾಗಗತ್ತ ಅವವಾಗ
ನ ಈಗಿನ ಕಾರೋರ್ಳಗೆಲ್ಲ ಬಹಳ ಫೀಚರ್ಸ್ ಬಂದಾವ ಯಾವ್ದೇನಂತ ಗೊತ್ತೇ ಆಗಲ್ಲ
ಈಗನ್ ಕಾರೋರ್ಳಗಲ್ಲ ಹೊಸ ಕಾರೂರ್ ಳಗ ಹ್ಮ ಅಂಡ್ ಇವನ್ ಸೀಟ್ ಮೇಲೂ ಅದು ಗಾಳಿ ಎ ಸಿ ಟೈಪ್ ಹಾಕ್ಯಾರ ನೋಡಿ ಈಗ
ಹೌದಾ
ಹೌದು ಇ ಬೆವರುದು ಹಲೋ ಹಂಗೆಲ್ಲಾ ಆಗ್ಬಾರ್ದ ಅಂತ ಹೇಳಿ ಎಲ್ಲಾ ಕಡೆ ಸ್ಕೂಲ್ ಅಂಟ ಇಟ್ಟಾರಿ ಅದೊನ್ ಚಲೋ ಆತ ಇವನ್ ಬ್ಯಾಕ್ ಸೀಟ್ ಆಲ್ಸೋ ಈಗಂತ್ರಿ ಎಲ್ಲಾ ಚಲೋ ಚಲೋ ಮಾಡತಾರ ಈಗೆಲ್ಲ ಕಾರು
ಹ್ಮ್ ಅಡ್ವಾನ್ಸ್ ಅಡ್ವಾನ್ಸ್ ಫೀಚರ್ಸ ಆದ್ರೆ ಅದಕ್ ತಕಂಗ ರೊಕ್ಕಾನ
ಸ್ಕ್ರೀನು ಆ ಡ್ರೈವರ್ ಕಂತ ಬಾಜು ತ ಅಲ್ಲಿ ತಕ ಐ್ತ ಅದು ಎಂತ ಕ
ಎಜಿ
ಹ್ಮ್
ಹದ ಒಂದ ಪ್ರಾಬ್ಲಮ್ ಇಂಜಿನ್ ಇಶ್ಯೂ ಇಂಜಿನ್ ಇ ಸಲ ಬಂದ್ ಬಿತ್ತ ಅಂದ್ರೆ ಅದಕ್ಕಏನೋ ಬಾಳ ಇಶ್ಯ ಆಗತ್ತಂತ
ಹ್ಮ್
ಮತ್ ವಾಪಸ್ ಡಬಲ್ ಕೆಲ್ಸ ಬೀಳತ್ ಅಂತದಕ್ ಅದಕ್ಕ ಎಂ ಜಿ ಹೆಕ್ಟರ್ ಯಾರು ಜಾಸ್ತಿ ತಗೋದಿಲ್ಲ ಬಟ್ ಒಂದ್ಡೆೋ್ರ ಲುಕ್ ವೈಸ್ ಮಾತದ್ ಇನ್ಫೀಚರ್ಸ್ ವೈಸ್ ನೋ್ರ ಅದು ಬೆಸ್ಟ್
ಹ್ಮ್್ಮ ಸ್ವಲ್ಪ ಬ್ರಾಂಡೆಡ್ ಕ್ವಾಲಿಟಿ ಸ್ವಲ್ಪ ಬ್ರ್ಯಾಂಡ್ ಕ್ವಾಲಿಟಿ
ಹಾ ಚಲೋ ಐತ ಅದ್ರ್ದು ಅಜ ಹೆಕ್ಟರ್ ನೋಡಕು ಚಂದ ಐ ಕೆ ಎಾ ಚಂದ ಐ ಬಟ್ ಅದು ಇಂಜಿನ್ ಒಂದ ಅದು ಅಂಜಿಕಿ
ಹ್ಮ್ ಮೇನ್ ಎಂಜಿನ್ ಕಂಡೀಷನ್ ಇದು ಎಲ್ಲಾ ಚಲೋ ಇರ್ಬೇಕ
ಹ್ಮ್ ಹಂಗಿದ್ದಾಗ ನೀ ಆರಾಮ್ಸ ಮಾಡ್ಬೋದು ಎಲ್ ಬೇಕಾದ್ರೆ ಹೋಗುತ್ತೆ ಏನಂದಿ
ಡ್ರೈವಿಂಗ್ ಪ್ಲಷರ್ ಇರ್ಬೇಕು
ಹಾ ಹೌದು
ಈ ಾರ್ ಗೀರ್ ಎಲ್ಲ ಫುಲ್ ಹೈಟ್ ಮೇಲೆ ಒಳ್ಳೆ ಮೂವಿ ಹೀರೋ ಹೀರೋ ಟೈಪ್ ಶೋ ಮಾಡ ತಗೋತಾರಾ
ಖಾರ್ ಅಂದ್ರೆ ನಗು ಬರ್ತೈತಿ ಈಗ ಅದ ಖಾರ್ ಅದು ಏನಿನ ಎಲ್ ನೋಡ್ರ
ರು ಅದನ್ನೇ ತಗೊಂಡಾರ ಒ ರೌಡಿ
ರೌಡಿಸಮ್ ಅಂತಲ್ಲ ಇದ್ರ ಡೈರೆಕ್ಟ್ ಆಗೇತೆ ಒಂದ್ ಕಡೆ ಎಲ್ಲಾರೂ ಚಪರಿನ ಅನ್ನತಾರ ಅದಕ್ಕ
ಅದ ಆಕ್ಚುಲಿ ಈಗ ಮೂವಿಗಳಾಗೆಲ್ಲ ಚೂರು ಬಾಳ ಯೂಸ್ ಮಾಡ್ಯಾರಲ್ಲ ಸ್ವಪ ಒಳಗ ಮಾಸಲುಕ್ಕೊಳಗ
ಹ್ಮ್
ಹಿಂಗಾಗಿ ಅದನ್ನು ಹಿ ತಗೊಳ್ಳಿತರೆ
ಹ ಹೆಂಗ ತಗ ಉಟು ಅದ ಒಂದಂತರ್ಲ್ಲ ಎಲ್ಲಾ ಪಾಯಿಂಟ್ ಒಂದೊಂದೊ ಹಾಕೊ ಹಕೈತಂತ ಕಾರ್ಗೂ ಆಗ್ಬಿಡ್ತ ಬೈಕೂ ಆತ ಡ್ರೆಸ್ ೂ ಆಗೈತಿ ಎಲ್ಲದಕ್ಕೂ ಆಗೈತಿ ಇನ್ನು ಮುಂದೆ ಅದಕ್ಕ ಆಗತ್ತ ಯಾರಿ ಗೊತ್ತದ
ಹ್ಮ್್ಮ ಹ್ಮ್
ಏನಾತ
ಬ ಆದ್ೂ ಈಗ ಜನ ಮೊದಲೆಲ್ಲಾ ಂಕ್ ಹೆಂಗ್ ಮಾಡ್ತಿದ್ರ ಅವಡ್ಲಿಕ್ ಒಂದ್ ಬೇಕಲ್ಲ ಇದ್ರೆ ಸಾಕಪ್ಪ ಈಗನ್ ಮಂದಿ ಅದನ್ನ ಸೈಲ್ ಅಂಡ್
ಓ ಇವ್ರ ಕಡೆ ಕಾರ್ ಐತಿ ಅಂತ ಹೇಳಿ ಅನ್ಕೊಳೋರ್
ಜಾಸ್ತಿ ಇರ್ತದೆ ಅದೇ ತಗೋಬೇಕದಕ್ಕಿಂತ ಜಾಸ್ತಿ ಇದೆಕ್ಕಿಂತ ಜಾಸ್ತಿ ಇದೆ
ಹಾ ಅದು ರೀತಿ
ಹ್ಮ್
ಆ ಪಾಯಿಂಟ್ ಅಂತ್ರೂ ನಿಜಾನ ಹಾ ಆಯತುಐತ
ಹ್ಮ್ ಹ್ಮ್